ಹಲೋ.
ಹಲೋ.
ಹಲೋ. ನಿಮ್ಮೆಸ್ರು ಹ್ಮ್.
ಕವಿತಾ.
ಹೌದಾ.
ನಿಮ್ದು ನಿಮ್ ನೆಮ್.
ನನ್ ಕಾವ್ಯ.
ಕವ್ಯ ಹ್ಮ್. ಹ್ಮ್ ನಾನ್ ಬೇಜಾರಗ್ತಿತ್ತು ಗೇಮ್ ಆಡ್ತಿದ್ದೆ ಫುಲ್ ಬೇಜಾರಗ್ತಿದೆ.
ಯಾಕೆ.
ಏ ನನ್ ಫೇಸಲ್ ಪಿಂಪಲ್ಸ್. ನನ್ ಫೇಸಲ್ ಪಿಂಪಲ್ಸ್ ಆಗ್ಬಿಟ್ಟಿದೆ.
ಪಿಂ ಪಿಂಪಲ್ಸಿಗಲ್ಲ ಯಾಕ್ ಇಷ್ಟ್ ಬೇಜಾರಾಗ್ಬೇಕು.
ಮತ್ತ ಏನ್ ಮಾಡ್ಲಿ ಹಿಮಾಲಯ ಫೇಸ್ ವಾಶ್ ಹೇಳಿದುದೆಲ್ಲ ಯೂಸ್ ಮಾಡ್ತೀನಿ ನಾನ್ ಬಟ್ ಏನು. ಇದು ಕಡ್ಮೆ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಬಟ ಕಡ್ ಮೇನು ಆಗ್ತಿಲ್ಲ. ಇ ನಮ್ ಮಮ್ ಮನೆಲ್ ಹೇಳುದ್ರೆ. ಇದೆಲ್ಲಾ ನಾರ್ಮಲು. ಏನ್ ವರಿ ಮಾಡ್ ಕಬೇಡ ಅಂತರೆ.
ಎಯ್ ಇಲ್ಲ ಬಿಡಿ ಅದ್ ನಾಕ್ ನರ್ಮದೆ ಅದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಿರುತ್ತೆ.
ಬಟ್ ನಾರ್ಮಲೆ ಆ ಬಟ್ ಹೆಂಗೆ ಫೇಸ್ ವರಗ್ ಕಾಲೇಜ್ಗ್ ಹೋಗ್ಲಿಕ್ಕೂ ಬೇಜಾರು ನನ್ಗೆ.
ಅಲ್ಲ ಪಿಂಪಲ್ಸ್ ಅಂದ್ರೆ ಯಾವ್ ತರ ಪಿಂಪಲ್ಸ್ ಇದೆ.
ಚಿಕ್ ಚಿಕ್ ಅಂದ್ರೆ ಮೇ ಚಿಕ್ ಚಿಕ್ದಾಗಿದೆ.
ಅಲ್ಲ ಪಸ್ ಫಿಲ್ಲಡ ಅತ್ವಾ.
ಹ್ಮ
ಪಸ್ ಫಿಲ್ ಆಗಿರುತ್ತಾ ಅತ್ವಾ ಹಂಗೆ. ಡ್ರೈ ತರ.
ರೈ.
ಹ್ಮ್ ಅದು ಬಿಡು ಹಾರ್ಮೋನಲ್ ಪ್ರಾಬ್ಲಮ್ ಇಂದ ಹಂಗ್ ಆಗರುತ್ತೆ ಅತ್ವಾ ಜಂಕ್ ಫುಡ್ಸು.
ತಿಂತೀನ್ ನಾನ್ ಜಾಸ್ತಿ ಜಂಕ್ ಫುಡ್.
ಕಿ ಮತ್ತೆ ಅಲ್ಲೇ ಇದ್ಯಲ್ಲ ರೀಸನ್ ನೀವು ಅದ್ರನ ಕಡ್ಮೆ ಮಾಡಿದೆ
ಬಟ್ ನಾನ್ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ಲಿ.
ಅಯ್ಯ ಹಂಗ್ ಅಂದ್ಕೊಂಡ್ರಿ ಹೆಂಗೆ ಆರೋಗ್ಯ ಮುಖ್ಯ ಅಲ್ವಾ.
ನನಿಗೆ ಅದ್ ಎಷ್ಟ್ ಅವಾಯ್ಡ್ ಮಾಡ್ಬೇಕಂದ್ರು ಆಗಲ್ಲ.
ಅಂದ್ರೆ ಅಕೆ ತಿನ್ನಿ ತಿನ್ನೋದೆ ಬೇಡ ಅಂತಲ್ಲ.
ಹಾ ನಾನ್ ಕಂಟ್ರೋಲ್ ಮಾಡಿದ್ದೀನ್ ನಾನು ಕಂಟ್ರೋಲ್ ಮಾಡಿದ್ದೀನಿ ಬಟ್. ನನಿಗ್ ಅವಾಯ್ಡ್ ಮಾಡ್ಲಿ
ಅಂದ್ರೆ ಇ ಏನ್ ಗೊತ್ತಾ ಇವ ಡಾಕ್ ಟರ್ ನಿಮಿಗ್ ಯಾವ್ಯಾವ್ ಕ್ರೀಮ್ ಹೇಳಿದರೆ.
ಹ್ಮ್ ನನ್ಗ ಅ ಡೆರ್ಮ.
ಡರ್ಮಕೋದು ಹೇಳಿದರಾ ಡರ್ಮಕೋದು ಗುಡ್ ಪ್ರಾಡಕ್ಟ್ಸೆ.
ಹಾ ನೀವ್ ಸಜೆಷ್ಟ್ ನೀವ್ ಹೇಳಿ ಯಾವ್ದಾದ್ರು ನೀವು.
ತ್ತ ನೀನ್ ತುಂಬಾ ಅಕ್ನೆ ಇತ್ತು ಅಂತಂದ್ರೆ ಸಾಲೆ ಸಿಲಿಕ್ ಆಸಿಡು ಫೇಸ್ ವಾಶ್ ಬರುತ್ತೆ ಗೊತ್ತಾ.
ಹ್ಮ್ ಹು ಗೊತ್ತಿಲ್ಲ ಫ್ಲಿಪ್ಕಾರ್ಟ್ ಅಲ್ ಸಿಗುತ್ತಾ ಅವೈಲಬಲ್ ಇರುತ್ತಾ ಫ್ಲಿಪ್ಕಾರ್ಟ್ ಅಲ್ಲಿ.
ಸಿಗುತ್ತೆ.
ಹಾ ಸರಿ ಹೇಳಿ ನೀವು ಅದನ್ನ ನೋಟ್ ಮಾಡ್ಕಂತಿದ್ದೀನಿ ನೋಟ್ ಮಾಡ್ಕೊಂಡ್ ಯ ಹಾ.
ಫಸ್ಟು ಫೇಸ್ ವಾಶ್ಗೆ ಅತ್ವಾ ಸೆಟಫಿಲ್ ಕ್ಲೆನ್ ತರ್ ಅಂತ ಬರುತ್ತಾ.
ಹಾ
ಅದು ಅತ್ವಾ ಸ್ಯಾಲಿ ಸಿಲಿಕ್ ಆಸಿಡ್ ಫೇಸ್ ವಷು ಎರಡು ಎರಡ್ ಅತ್ವಾ ಎರಡಾಗ್ ಯಾವ್ದಾದ್ರು ಒಂದ್ನ ಯೂಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ಜಸ್ಟ್ ಟು ಟು ಟು ಟು ತ್ರೀ ಡ್ರಾಪ್ಸ್ ಪೀ ಸೈಜ್ ಇರುತ್ತಲ್ಲ ಬಟಾಣಿ ಸೈಜ್ ಅಶ್ ತ ತಗೋಬೇಕು. ಅಷ್ಟು ತಗೊಂಡು ಫೇಸ್ ವಾಶ್ ಜೆಂಟ್ಲಿ ಮಸಾಜ್ ಮಾಡ್ಬೇಕು ನಿಮ್ದು ಆಕ್ನೆ ಫ್ರೋನ್ ಸ್ಕಿನ್ ಅಲ್ವಾ.
ಹಾ
ಅದಿಕ್ಕೆ ಜೆಂಟ್ಲಿ ಮಸಾಜ್ ಮಾಡ್ಬೇಕು.
ಹಾ
ಮಸಾಜ್ ಮಾಡ್ ತಕ್ಷಣ.
ಯಾವ್ದ್ರಲ್ಲಿ. ಕ್ಲೆನ್ಸರಲ್ಲ.
ಕ ಹ ಆಮೇಲ್ ಫೇಸ್ ವಶ್ ಅತ್ವ ಸ್ಯಾಲಿ ಸಿಲಿಕ್ ಆಸಿಡ್ ಫೇಸ್ ವಾಶು ಅದ್ರಲ್ಲಿ ಹು. ಅದುನ್ನ ತಗೊಂಡು ನೀಟಾಗ್ ಕ್ಲಿನ್ಸ್ ಮಾಡ್ಕೋಬೇಕು ಮುಖನ. ಒಂದ್ ತರ್ಟಿ ಸಿಕ್ ಕೆನ್ಸು.
ಹು.
ಆಮೇಲೆ ಕ್ಲೇನ್ಸ್ ಮಾಡಿದ್ ತಕ್ಷಣ ಮುಖನ ಆ ಟಿಶ್ಯೂ ಪೇಪರಲ್ ಒರ್ಸ್ಕೋಬೇಕ್ ಯಾಕಂದ್ರೆ ಇವಾಗ ಬಟ್ಟೆ ಎಲ್ಲ ಧೂಳಲ್ಲಿಟ್ಟಿರ್ತೀವಿ ಮತ್ತೆ ಅದ್ರಿಂದ ಧೂಳತ್ತಿ ಮತ್ತೆ ಇನ್ನು ಇನ್ಫೆಕ್ಷನ್ ಆಗಿ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ
ಊಂ.
ಆಮೇಲೆ ಒಂದ್ ಟಿಶ್ಯೂ ಪೇಪರ್ ತಗೊಂಡು ಒರುಸ್ಕೊಳ್ಳಿ. ಆಮೇಲೆ ಏನ್ ಮಾಡಿ ಅನ್ ಫಸ್ಟ್ ನೀವು ಮಾಯ್ಸ್ ಚರೈಸರು, ಯಾವ್ ಮಾಯ್ಸ್ ಚರೈಸರ್ ಯೂಸ್ ಮಾಡ್ತಿದ್ದೀರಾ?
ನೀವ್ಯಾ
ಅಯ್ಯೋ ನಿವ್ಯಾ ಎಲ್ಲ ಗುಡ್ ಪ್ರಾಡಕ್ಟ್ಸ್ ಅಲ್ಲ ಅದು ತುಂಬಾ ಆಯಿಲ್ನೆಸ್ ಕ್ರಿಯೇಟ್ ಮಾಡುತ್ತೆ.
ಹೌದಾ ಬಟ್ಟಾ ನಾನ್ ಮುಂಚೆಯಿಂದ ಅದೇ ಯೂಸ್ ಮಾಡ್ತಿದ್ದೀನಿ.
ಬೇಡ ಬೇಡ ಅದು ಚೇಂಜ್ ಮಾಡ್ರೆ ಹೆಬೈಡ್ರಾ ಅಂತ ಒಂದು ಇದು ಬರುತ್ ಮಾಯ್ಸ್ ಚರೈಸರು ಮಾಡ್ಕೊ. ಸೆಬೈಡ್ರಾ ಮಾತ್ವ ಎಕ್ಸೆಲಾ ಫೇಸ್ ವಾಷ್ ಅಂತ ಬರ್ತ್ತವೆ ಎರಡು.
ಹ್ಮ್
ಎರ್ಡ್ರಗ್ ಯಾವ್ದಾದ್ರು ಒಂದ್ ಯೂಸ್ ಮಾಡ್ಕೊಳಿ.
ಹ್ಮ್ ನಂದು ಡ್ರೈ ಸ್ಕಿನು.
ಡ್ರೈ ಸ್ಕಿನಿಗ್ ಪಿಂಪಲ್ಸ್ ಆಗಲ್ಲಲ್ಲ.
ಬಟ್ ಹಾಕಿದ್.
ಆಗ್ತಿದೆ ಹಂಗಾದ್ರೆ ನೀವು ಬೆಟರ್ ಟು ಯೂಸ್ ದಿಸ್ ಒನ್ ಎಕ್ಸೆಲ ಮೊಯ್ಸ್ಚರೈಸರ್.
ಮಾ.
ಅದ್ನಚ್ಕೊಳಿ ಆಮೇಲೆ ಸಿರಮ್ ಯಸ್ ಮಾಡಿ ಓಪನ್ ಪೋರ್ಸ್.
ಸಿ ಸಿರಂ ಯಾವ್ದು.
ನಿಯಸಿನಮೈಡ್ ಟೆನ್ ಪರ್ಸೆಂಟ್ ಸಿರಮ್ ಅವ್ರ್ದು ಡರ್ಮಕೊ ಅವ್ರ್ದೆ.
ಹಾ
ಅದುನ್ನೊಂದ್ ಯೂಸ್ ಮಾಡಿ.
ಹ್ಮ ರಿಸಲ್ಟು ಒಳ್ ಗುಡ್ ಬಂದೈತಾ ನಿಮ್ಗೆ ಯಾವಾಗಾದ್ರೂ.
ಪಲು ಪಿಂಪಲ್ಸ್ ಸುತ್ತಿ ಇವಾಗ್ ಸ್ವಲ್ಪ ಪರ್ವಾಗ್ ಗಿಲ್ಲ ಹೋಗಿದೆ ಎಲ್ಲ. ನಿ ಡಾಕ್ಟರ್ನ ಅವ್ನು.
ಓ ನೀವ್ ಏನ್ ವರ್ಕ್ ಮಾಡ್ ತೀರೋದು.
ನಾನಾ .
ಮಮ್.
ಹ್ಮ್ ಇದ್ ಹಚ್ಕೊಳಿ ಆಮೇಲೆ ಯಾವ್ ಸಂಸ್ಕ್ರೀನ್ ಯುಸ್ ಮಾಡ್ತಿದಿರಾ.
ವಾಯ್ಸ್ ಬ್ರೇಕ್ ಆಗ್ತಿದೆ. ಲ್ಯಾಕ್ಮಿ ಲ್ಯಾಕ್ಮಿ.
ನೀಮಿಗ್ ಯಾರ್ ಹೇಳಿದ್ದು ಲ್ಯಾಕ್ಮಿ ಯೂಸ್ ಮಾಡೋದಿಕ್ಕೆ.
ಯಾಕೆ
ಅಯ್ಯೋ ಅದ್ರಲ್ಲಿ ಏನ್ ಗುಡ್ ಡ್ ಅಲ್ಲ ಅದ್ರಲ್ಲಿ ಚೆನ್ನಾಗೆ ಇಲ್ಲ ಲ್ಯಾಕ್ಮಿ ಪ್ರಾಡಕ್ಟು. ಸೆಟಫೀಲ್ ಮಾಶ್ಚ ಇದುನ್ ಹಚ್ಕೋಳಿ ಸರ್.
ಸೆಟಫ್ ಫಿಲ್ ಕ್ಲೆನ್ ಅಲ್ಲ ಇದು ಸನ್ಸ್ ಸ್ಕ್ರೀ ತಿರ್ಣ.
ಫಸ್ಟು ಕಾಸ್ಟು ತುಂಬಾ ಇರುತ್ತೆ. ಬಟ್ ಮುಖ ಚಾ ಚೆನ್ನಾಗ್ ಆಗ್ಬೇಕಂದ್ರೆ.
ಹ್ಮ್ ಹ್ಮ್ ಅದು ಇಂಪಾರ್ಟೆಂಟ್ ಅಲ್ವಾ ನಮ್ಗುನು. ಅದು ಇಂಪಾರ್ಟೆಂಟ ನಮ್.
ಹ್ಮ್
ಹಾ
ಮಾಡಿ ಆಮೇಲೆ ಯಾಕ್ ಜಾಸ್ತಿ ಮೇಕಪ್ ಮಾಡ್ತೀರಾ.
ಇಲ್ಲ ನಾ ಮೇಕಪೇ ಮಾಡ್ಲಿಲ್ ಮಾಡಿಲ್ಲ ನಾನು.
ಹ್ಮ್
ಬುಟ್ ಆದ್ರು ನಂದ್ ಹೆಂಗೋ.
ಹ್ಮ್
ಹ್ಮ್ ಮತ್ತೆ ಸಮಾಚಾರ. ಹಲೋ. ಹಲೋ. ಹಲೋ.
ಕೇಳುಸ್ತಿದ್ಯಾ.
ಹಾ ವಯ್ಸ್ ಬ್ರೇಕ್ ಆಗಿದೆ. ತೊ ಇಷ್ಟೊತ್ತು. ಈಗ.
ಹ್ಮ್ ಕೇಳುಸ್ತಿದೆ.
ಹ್ಮ ಹ್ಮ್ ಹಿಂಗ್ ಆಯ್ತು ಇದುಕ್ಕೆ ನನ್ ಸಕತ್ ಬೇಜಾರ್.
ಇದ್ನೆಲ್ಲಾ ನೀವ್ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗ್ ಒಂದ್ ತ್ರೀ ಮಂತ್ಸ್ ಅಪ್ಲೈ ಮಾಡಿ. ಆ ನಿಮಿಗೆ ರಿಸಲ್ಟ್ ಗೊತ್ತಾಗುತ್.
ಹ್ಮ್ ನಾನ್ ವರ್ ರಾಗ್ ಹೋಗ್ಲಿಕ್ಕೂ ಬೇಜಾರು ಎಲ್ಲಾದ್ರೂ ಫ್ರೆಂಡ್ಸ್ ಟ್ರಿಪ್ ಮಾಡಿದ್ರು ಟ್ರಿಪಿಗ್ ನನ್ಗ ಹೋಗ್ಲಿಕ್ಕು ಬೇಜಾರು.
ಏ ಅಂಗೇನ್ ಇಲ್ಲ. ಈ ನಾಟ್ ಈ ಬ್ಯೂಟಿನೇ ಎಲ್ಲ ಅಲ್ಲ ಆಯ್ತಲ್ಲ.
ಬಟ್ ಅಂದ್ರು ನಾವ್ ಈಗ್ ಹೋದ್ಮೇಲೆ ಫೋಟೋ ತಗೋಬೇಕ್ ಕ ನಾನ್ ತಗೊಂಡು ನಾನ್ ಹಾಕಲ್ಲ ಅಂದ್ಕೊಳಿ ನಮ್ ಫ್ರೆಂಡ್ಸ್ ಎಲ್ರೂ ಹಾಕ್ತಾರೆ ಸ್ಟೋರಿ ಹ್ಮ್. ಫೇಸ್ ಎಲ್ಲ.
ಏನ್ ಇದು ನೀವ್ ನಿಜ ಕಂ ಕಂಟಿನ್ಯೂ ಮಾಡಿ ಒಳ್ಳೆ ಪ್ರೋಗ್ರೆಸ್ ಆಗುತ್ ನೋಡಿ. ಮತ್ತೆ ಹಂಗೆ ನಾವ್ ಎಕ್ಸ್ಟರ್ನಲ್ಲಿ. ಕ್ಲೀನ್ ಮಾಡೋ ಕೇಳೋದಲ್ದಲ್ಲಿ ಇಂಟರ್ನಲ್ಲಿನು ಚೆನ್ನಾಗಿರ್ಬೇಕು. ಗು ನಮ್ ಗಟ್ ಮಟಲಿಟಿ ಹಂಗಾಗಿ. ಒಳ್ಳೆ ಫುಡ್ಸ್ ತಿನ್ಬೇಕು ಗ್ರೀನ್ ಲಿಫ್ ವೆಜಿಟೆಬಲ್ಸು ಸೌತೆಕಾಯಿ.
ಹ್ಮ
ಹ ಆಮೇಲೆ ಕ್ಯಾರೆಟು.
ಹ್ಮ್
ಹಣ್ಗುಳ್ನ ತಿನ್ಬೇಕು ಮತ್ತೆ ವಿಟಮಿನ್
ಫ್ರೂಟ್ ಯಾವ್ದು ಒಳ್ಳೆದು.
ಗುವಾ.
ಆಯಿಲಿ ಫೇಸಿಗೆ ಆ ಫ್ರೂಟ್ ಬೆಟರ್.
ಅದೇ ಮೂಸಂಬಿ. ಆರೆಂಜು.
ಹ್ಮ್
ಆಮೇಲೆ ಗೂವಾ ಫ್ರೂಟು.
ಹ್ಮ್
ಇವೆಲ್ಲ ವಿಟಮಿನ್ ಸಿ ರಿಚ್ ಫುಡ್ಸು.
ಹ್ಮ್
ಅವುನ್ ತಿಂದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಮುಖ ಅಂದ್ರೆ ಕ್ಷಣಕ್ ಆಗಿಲ್ಲ ಅಂದ್ರುನು.
ಹ್ಮ್
ಇ ಸ್ಟೇಕ್ಸ್ ಇವಾಗ ಯಾವ್ದೆ ಆಗ್ಲಿ ಒಂದು ಕೊಳಕೆ ಇವಾಗ್ ನಾವೇ ಬೇರೆ ಎನ್ವಿರೊನ್ಮೆಂಟ್ ಇಗ್ ವಲ್ದ ಹೊಂದ್ಕೊಳೋಕ್ ನಮ್ಗೆ.
ಹ್ಮ್ ಕಷ್ಟ ಹ್ಮ್ ಬೇಕೇ
ಹ್ಮ್ ಹಂಗ್ ಹಂಗೆ ಫೇಸಿಗೆ ಏನಾದ್ರು. ಹೊಂದ್ಕೊಳೊಕೆ ಟೈಮ್ ಬೇಕು
ಹ್ಮ
ಹಂಗಾಗಿ ನೀವು ಇದೆಲ್ಲಾ ನಿಜ ಕಂಟಿನ್ಯೂ ಮಾಡಿದ್ರೆ ತ್ರೀ ಮಂತ್ಸು. ಮತ್ತೆ ಮೇನ್ ಆಗಿ ಶುಗರ್ ಕಟ್ ಮಾಡ್ಬೇಕು ಶುಗರ್ ಕಟ್ಡೋನು.
ಹ್ಮ್ ಬಟ್ನ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ. ಬಟ್ ಏ ಆ ಅದ್ ಎಸ್ಪೆಷಲಿ ಅದು ನನಿಗ್ ಇರ್ಲೇಬೇಕು.
ನೋಡ ಬಂದು ಅದೊಂದ್ ಬೇಡ ಅಭ್ಯಸ ಬೆಳ್ಸಿ. ಈ ಕ್ರೀಮ್ ಎಲ್ಲ ಹಚ್ಕೊಳಿ. ಅಷ್ಟ್ ಮಾಡಿ.
ಹ್ಮ್ ಸರಿ ಅದೇ ನೀ ಹೇಳಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲಬಲ್ ಇರುತ್ತೆ
ಹ್ಮ್ ಫ್ಲಿಪ್ಕಾರ್ಟ್ ಎಲ್ ಅವೈಲೆಬಲ್ ತ್ತೆ ನಿಮ್ಗೆ ಇನ್ನೊಂದ್ಸತಿ ಹೇಳದಾದ್ರೆ ರೊಟೀನ್ ಹೇಳೋದಾದ್ರೆ.
ಹು
ಫಸ್ಟು ಬೆಳಿಗ್ಗೆ ಎದ್ ತಕ್ಷಣ ಮುಖಕ್ಕೆ. ಹಾ ಫೇಸ್ ವಾಷ್ ಸ್ಯಾಲಿ ಸಿಲಿಕ್. ಆಸಿಡ್ ಫೇಸ್ ವಾಷ್ ಹಚ್ಕೋಳಿ. ಟಿಶ್ಯೂ ಇಂದ ಕ್ಲೀನ್ ಮಾಡ್ ಕೊಂಡು ಆಮೇಲೆ ಒಂದ್ ಸಿರಮ್ ನೆಯಸಿನಮೈಡ್ ಸಿ ಸಿರಂ ಹಚ್ ಕೋಳಿ ಸೆಬೈಡ್ರಾ ಮೊಯ್ಸ್ಚರೈ ಸರ್ ಹಚ್ಕೊಳ್ರಿ ಆಮೇಲೆ. ಇದು ಸೆಟಫೀಲ್ ಹ್ಮ್ ಸೆನ್ಸ್ ಕ್ರೆ ಹಚ್ಕೊಳ್ರಿ.
ಹ್ಮ್
ಅದ್ ಹೆಚ್ಕೊಂಡ್ಮೇಲೆ ಮತ್ ನೈಟ್ ಹೊತ್ತಿಗೆ ಇನ್ನೊಂದ್ ಅಂದ್ಬಿಟ್ಟೆ ನೈಟ್ ಹೊತ್ ಕ್ರೀಮಿಗೆ. ಅಸಲಿಕ್ ಕಸಿಡಲ್ ತ ಒಂದ್ ಕ್ರೀಮ್ ಬರುತ್ತೆ.
ಹ್ಮ್
ಅದುನ್ನ ಹಚ್ಕೊಂಳಿ ನಾನ್ ಅದ್ನೇ ಯುಸ್ ಮಾಡ್ತಿರೋದು.
ಹೌದಾ. ಇದೆಲ್ಲಾ ನೋಟ್ ಮಾಡ್ಕೊಂತೀನಿ.
ಹ್ಮ್
ನಿಮ್ ನೀವ್ ಸಜೆಸ್ಟ್ ನಿಮ್ದು ಒಂದ್ ನೋಡ್ಬುಡ್ತಿನಿ.
ಹ್ಮ್ ಅದ್ ಇದೆ ನಾವು ಗಿವು ಮತ್ ಇದ್ ಹಚ್ಚಿನ್ ಮೇಲ್ ಜಾಸ್ತಿ ಆಗೈತೆ ಅಂತ ಬಿಡ್ಬೇಡ್ರಿ. ಆಯ್ತ ಕಂಟಿನ್ಯು ಕ್ರೀಮ್ ಹಚ್ಚಿ ಕಂಟಿನ್ಯೂ ಮಾಡಿ. ಆಯ್ತಾ.
ಸರಿ ಹ್ಮ.
ಇಷ್ಟೆಲ್ಲಾ ಮಾಡಿ ನಿಮ್ ಮುಖ ಚೆನ್ನಾಗಾಗಿಲ್ಲ ಅಂದ್ರೆ ನೋಡಿ.
ಓಕೆ ಹ್ಮ್ ಇ ಕ್ಲಿವ್ಸ್. ಎಲ್ಲ. ಆಡ್ರು ಮಾಡ್ತೀನಿ ಇವಾಗ್ಲೆ.
ಸು ಮಾಡಿ ಇಷ್ಟ್ ಮಾಡ್ ನೋಡ್ರಿ ನೀವ್ ರಿಸಲ್ಟ್ ಹೆಂಗಿರುತ್ತೆ.
ಹ್ಮ್ ಓಕೆ ಓಕೆ.
ಸರಿ ಆಯ್ತು ತಗೊಳಿ ನಾನ್ ಇನ್ನೊಂದ್ಸಲ ಮಾಡ್ತಿನಿ.
ಹಾ ಓಕೆ ಥಾಂಕ್ ಯು.
ಹ್ಮ್ ಬಾಯ್.